ಯ ಮಾಡ ದ
ಏನಿಲ್ಲ ನೋರ್ ದೋಸ್ತತ್ ಹಂಗೆ ಸುಮ್ಮನೆ ಕುೂತೊಂಡಿಲ್ಲ ಊಟ ಊಟ ಮಾಡ್ಕೊಂಡು ನಿಂದು ಊಟ ಅಂದ ಈಗ ಮಾಡ್ಕೊಂಡ್ ಸುಮ್ನೆ ಕೂತೊಂಡಿ
ಹ್ಮ್ ಏನ್ ಕೊಡ್ರ ಅಷ್ಟಲ್ಲ
ಹಾಸ್ಟಲ್ ಲಗ ಪಲಾವ್
ಹ್ಮ್ ಯ ರವಿವಾರ ಕಮ ನ ಪಲೋ
ನಾ ರವಿದಾರ್ಕ
ಹ್ಮ್ ಭಯ ನೀನು ಕೊಡತರ ನಾನು ನಮ್ ಆಸ್ಟ್ರಲ್ಯಾಗ ಫಾಲೋ ಕೊಡ್ರಿ ಡ ಎಲ್ಲಾರ ರಾಸಲ್ಯ ಸೇಮ್ ಇರ್ತ
ಹಾ ಸೇನರುತ ತ ವೆಜಿಟಬಲ್ ಹ ವೆಜಿಟಬಲ್ ಪಲಾವ
ಹ ಹ್ಮ
ಹ್ಮ್ ಹೇಳು
ಹ್ಮ ಫೋನ್ ಚಾರ್ಜ ಕ ಅವಡದುು ಅಮರ
ಬಚವಾ ಮ ಅಚವಾ ಮ
ಹ್ಮ್ ಎಲ್ಲ ಈನ್ ನಡದೈತಿ
ನೀ ನೆಟ್ಟದಾ ಮತ್ತೆನ ಪಸಂದ ಸಾರ ಗವಿ ನಾಳೆ ಬರ್ಬೋದು
ಹ್ಮ್ ಸಾಯಂಕಾಲ ಬರ್ತಾನ ಸಾಯಂಕಾಲ ಹೌ
ಸಾಯಂಕಾಲಾಲ ಬೆಳಗ್ ಮಧ್ಯಾಹ್ನ ಬಂದಿದ್ದಲ್ಲ ಸಾಯಂಕಾಲ ನಾಳೆ ಡೌಟ್ ಅನ್ಸುತ್ತೆ ಯದಕಂದ್ರೆ ಹಂಗಗೆ ಹೋಗ್ತಾನ ಊರಿಗೆ ಹೋಗ್ತಾನ ಇಾಗ ಸಣ್ಣೆ ಇತ್ತಲ್ಲ ಅದಕ್ಕೆ ಬಂದಾನ ಹಾ ಕಲ್ಸಕಡ್ತ ಬ್ಯೂಟಿ ಮಷಂಡ್ ಬಂದ್ರೆ ಅಕ ಕನ್ಫರ್ಮ್ ಇ ಲ್ಲ ಬರದು ಯ ಅದ ಹಾಸ್ಪಿಟ್ಲ್ ಕೆಲ್ಸ ಮಾಡ್ತಾನ ಗವಿ ಸಂಜೀವನ ಹಾಸ್ಪಿಟ್ಲ್ ಅಂತ ಐತೆ ಅಲ್ಲಿ ಮಾಡ್ತಾನೆ ನಾಲ್ಕು ಕೊಡ್ತಾರೀ ನಾಲ್ಕಂದ ನಾಲ್ಕುವರೆ ಕೊಡ್ತಾರಂತ
ಹ್ಮ್ ಏನ್ ಮಾಡ್ತೇನೆ ಅಲಿ ಕೆಲ್ಸ
ಏನಿರಲ್ಲ ಅಷ್ಟಂದು ಕೆಲಸನ ಇರೋಲ್ಲ ಬೆಳಿಗ್ಗೆ ಅಂದರೆ ನೈಟ್ ಏನಿರೋಲ್ಲ ಬೆಳಿಗ್ಗೆ ಸ್ವಲ್ಪ ಹಂಗೆ ಇರ್ತಾವ ಹಾಸ್ಟಲ್ ಆದ
ಹ್ಮ
ಏ ದೋಸ್ತ ನಮ್ದು ಹೆಂಗ್ ಗೊತ್ತೇನ ಡ್ಯೂಟಿ ಕಂಪಲ್ಸರಿ ಹೋಗ ಒಲ್ಲಾಬೇಕು ನಾವು ಅವತ್ ಅವ್ರದುು ಐತಿ ಬಟ್ ಅವ್ರದದುು ಫುಲ್ ಜನಷ್ಟ ಜನ ಬಾಳ ಜನದರಲ್ಲ ನಡತೈತಿ ಹ್ಮ್ ನಾವು ಗರ್ಲ್ಸ್ ಆದದ್ರ ಬಾಯ್ಸ್ ಇಬ್ರ ಇದ್ದೀವ
ಹ್ಮ ಹ್ಮ
ನೀ ನ ನಾಳೆ ಕಾಲೇಜ್
ನಾವು ಹವುಕ ಕಲಸು ಅನಸಾದದ ಮೆಹಂಡ ಹೋಗಬಾಡ ಅನಸೋದ್ದ ಏನು ಮಾಡ ವಯಸ ಮಿತಿ ಮೇರ ಅತಾಜ
ಎಸ್ಸು ನಿತಿನ್ ಬರಕ ಎಷ್ಟು ಇಪ್ಪತ್ತೆರಡು
ಹ್ಮ
ಹಾಂ ಸರಿ
ಹ ನಾನು ಎಲ್ಲಿ ಇಪ್ಪತ್ತರಡು ಮೂವತ್ತು ವಯಸ್ಸಿಗೆ ಏನ್ ನೋಡಪನಾ ಡಾಕ್ಟರ್ಗ
ಹಾ ಮೂವತ್ತು ಮೂವತ್ತು ಕರೆಕ್ಟ್ ಮೂವತ್ತ ಆಗುತ್ತಾ ಮಾಡ್ಕೋಬೇಕು ನಮ್ ಜೀವನ ನಾವು ನೋಡ್ಕೊಂಡ ಹೋಗಬೇಕು ಅಲಾ ಹಾಂ
ಹ್ಮ್ ನಮ್ಮಣ ನೋಡಿ ಓನರ್ ಆಯಬಟಾನಿ ಊಟ
ಹಾ ಹೌದ ಹೌದ ಹೇಳ ಆಲ ಬಿಜಿ ತ ಹ್ಮ ಮತ್ತೇನಪ್ಪಾ ಎಲ್ಲಿ ಏನುತತಿ ಮುಂದೆ
ಹ್ಮ್ ನೋಡಪ್ಪಾ ನಮ್ದು ಐದ್ ವರ್ಷ ಕೋರ್ಸ್ ಐದ್ ವರ್ಷ ಕೋರ್ಸ್ ಮುಸಿಂದೆ ಎಲ್ಲಿ ಹೂಹ ನಿರ್ಧಾರ ಆಗುತ್ತೋ ಹ ಅಲ್ಲಿ ಎಲ್ಲ ಗೊತ್ತಿಲ್ಲ ಒಟ್ಟು ಹೋಗಬೆಕು ಮುಂದೆ ಹಂಗ ಹಂಗ ಐತ್ ಜೀವನ ಹಂಗ
ಹೌದೌದ ಹೌದು
ನಮ್ದ ಏನ ಆಗಬಿಟ್ಟದ ಗೊತ್ತಾನ ಈಗ ನಮ್ದ ಮುಂದನೇಪ್ಪಾ ಅನ್ನೋದು ನಮ್ಗೆ ಗೊತ್ತಿರ್ಲ ಆ ತರ ಆಗ್ಬಿಡದ್ ಬೆಳೆ
ಹಾ ಮತ್ತೆ
ಆತರ ಆಗ್ಬಾರ್ದು ಮುಂದ್ ಏನಪ್ಪಾ ಇದ್ನ ಮಾಡುವ ಮುಂದ್ ಇದ ಹಿಂಗ ಹಾಕಿವವನ ಆ ತರ ಇರ್ಬಕ್ ಮೈಂಡ್ ಆದ್ರೆ ಮ ಓದ ಮೈಂಡಂಸೆಟ್ಟ ಹೋಗ ಬಿಟ್ಟತಿ ಎಲ್ಲ ನೋಡಿದ್ದಿಲ್ಲ ಈಗ ಒಂದ್ ಎರಡು ವಾರ ಆದ ಬುಕ್ಕಾರ್ ಹಿಡಿದಿನಿ ನಾನು
ಇಡೀ ಪಾಪಾ ಅಲ್ ದೋಸ್ತ ಏನಾಯ್ತು ಪಾಸ ಆಗತಿ ಬಿಡೋ ನೀ ಲ್ ಫಸ್ಟ್ ರಾಂಕ ಫಸ್ಟ್ ರಾಂಕ ಸ್ಟೂಡೆಂಟ್
ಹ ನಂ ಕಾಣಸಾರ ಕಾಣಸ್ತ ನೀಂಗ
ಕಾಣಸತೀಯೂ ಯಾಕ ಕಾಣಸಲ್ಲ ಕಾಣಸ ಸುಂದರಪ್ಪ
ಕಾಂಪಿಟಿಷನ್ ಜಗ್ಗ ಇದು ಒಂದ ವರ್ಷಕ್ಕಾಲಕ್ಕ ಲಕ್ಷ ಗಟ್ಟಲೆ ಸ್ಟೂಡೆಂಟ್ಸ್ ಹೊರ ಹೊರಕ್ತ ಡಾಕ್ಟರ್ಸ್ ಬಿ ಎಂ ಎಸ್ ಎಂ ಬಿ ಬಿ ಎಸ್ ಎಲ್ಲ ಸೇರ್
ಹ್ಮ್
ಇಂತದ್ರಾಗ ಕಾಂಪಿಟೀಷನ್ ಇದರವಳ ಮೀರ್ ಹೋಗ್ಬಕ್ ನಾವ
ಹೌದು ಕರೆಕ್ಟ್ ನಿನ್ನ ಹೇಳ್ತರದು ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗ್ಯಾದ್ರೂ ಆಗತದ
ಹ್ಮ್ ಅದ ಭಯ ಆತ ಬಿಡು ಸುಮ್ಮನೆ ಬರೆ ತರ ಮಳಿಕರಲಿಲ್ಲ
ಏ ಚನ್ನಾಗ ಇದ್ ಬಿಡು ಸ್ವಲ್ಪ ನೀವ್ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾತರ ಆಗುತ್ತ ಏನ ಚರ್ದ ಮಸ
ಐತ್ ಬಿಡು ಆದ್ರ ಕರೆಕ್ಟ್ ನೋಡಬಾ ನಮ ಈ ನಮ್ ದೋಸ್ತಾರ್ ಚಿ ಪ್ಪ ಕಾಲೇಜಿನ ಅವರು ಅವ್ರ ಹೇಳೋದ್ ಲೆಕ್ಕಕ್ಕ ನಾವು ಇರೋ ಲೆಕ್ಕಕ್ಕ ಡಾಕ್ಟರ್ ಆಗದೇ ಆಗಲ್ ಬಿೂಡ ನಮ ಸ ಯಾಕಂತ ಗೊತ್ತಾ
ಹ್ಮ ಹಾ
ಅವರು ಬೆಳಿಗ್ಗೆ ಐದು ಗಂಟೆಗೆದು ಓದ್ತದ್ರಂತೆ ರಾತ್ರಿ ಹತ್ತೂುವರೆ ನ ಅಂಡ ತನ ಓದ್ತದ ಅಂತ ಒಂದ್ ಚೂರು ವೇಸ್ಟ್ ಮಾಡತಿದಿಲ್ಲ ಟೈಮ್ ಅವರ ಕೈಯ್ಯ ಫೋನ್ ಇದ್ದಿಲ್ಲ ಅಂತೆ ಅವಾಗಂಗ ಅವಾಗ ಫೋನ್ ಯಾವಾಗ ಇರಲ್ ನೋಡ ಅವಾಗ ನೀವು ಓದ್ತಿರೋಡಪ್ಪಾ ಅನ್ನತರ ಸರ್ನ್ಿಲ್ಲ ಅಂದ್ರೆ ಹಓದಕ್ ಬರಲ್ಲ ಮೇ
ಹೌದೌದೌದು ಕರೆಕ್ಟ್ ಇ
ಅವಾಗಿನ್ ಮಂದ ಮಾಡತಿದ್ರು ಫೋನ್ ಇಲ್ಲಲ್ಲ ಕ್ವಶನ್ ಓದೋ ಟೈಮ್ ನಲ್ಲಿ ಡ ಬಂದ್ಬಿಡೋದಲ್ಲ ಸೀದಾ ರ್ಲ್ಲಿ ಹೋಗ ಟೀಚರ್ಲ್ಲಿ ಹೋಗಿ ಡೌಟ್ ಕೇಳಾರ ಡೌಟ್ ಕ್ಲಿಯರ್ ಮಾಡಿಕನಾರ ಅವ್ರು ಹೇಳೋ ವರ್ತಕ್ಕ ಇವ್ರಿಗೆ ಯ ಬ ಬಿಡೋದು ನಮಗ್ ಈಗ ಏನ್ ಐತಿ ಫೋನ್ ಇರೋದಕ್ಕ ಫೋನ್ ಫೋನ್ ಐತ್ ಬಿಡ ಅಷ್ಟಿ ಚಿರ್ದಲ್ಲಿ ಏನ ಹೋಗೋದು ಟೀಚರ್ಲ್ಲಿ ಹೋದ್ರುಫೋನಗ ಇರೋದೇತಾರ ಫೋಗ ಇನ್ನು ಅವ್ರಗಿಂತ ಟಾಲೆಂಟ್ ಅಲ್ ಫೋನ್ ಅಂತಂದಾವೆ
ಹೌದೌದ್ೌದು
ಹಂಗಾಗಿ ಫೋನ್ ಮೇಲೆ ಡಿಪೆಂಡ್ ಆಗಿ ಫೋನ್ಂದ ಬಂಡ್ಬುಟ್ಟಿ ಮಾಡಬೇಕ ಜೀವನಾನ ಫೋನ್ ಆಗ್ಬಡದು ಎಲ್ಲಾರಗ
ಹ್ಮ್ ನೀಗ ಹಂಗೆ ಆಗತ್ತ ಹೌದ ಹೌದ
ಹ್ಮ್ ಯಾರಗ ಅಲ್ಲಿ ಇಬ್ರೋ ಯಾರೋ ಒಬ್ಬರು ಸ್ಟೂಡೆಂಟ್ ಟಾಪರ್ಸ್ ಇರ್ತ ಡ ಅವ್ರು ಹೋಗಿ ಡೌಟ್ ಕೇಳ್ತಾರೋ ಇಲ್ಲ ಅವ್ರರು ಕೇಳ್ತಾರೋ ಇಲ್ಲ ಅಸ್ರತಿ
ಹ್ಮ್
ಯಾರೋ ಒಬ್ಬರು ಕೇಳ್ತಾರ ನೋಡ್ಬ
ಹೌದ ಹೌದ ಕರೆಕ್ಟ್ ನೀ ಹೇಳ್ತಿರ ಅದು
ಹ್ಮ್ ಆಕ್ಚುಲಿ ಹೇಳ್ಬೇಕಂದ್ರ ಟೀಚರ್ಸ್ಗೆ ಸ್ಟೂಡೆಂಟ್ಸ್ಗೆ ಕನ್ ಕನ್ವರ್ಜಷನ್ ನಿರ್ವಕ
ನತ್ತ
ಇಲ್ಲಾಂದ್ರೆ ಅದು ಸ್ಟೂಡೆಂಟ್ ಟೀಚರ್ಸ್ ಅನಸನಾಗ ಹೇಳಲ್ಲ ಅವರು
ಹಾ ಹಾ ಹ
ಹ ನಮ್ ಸೋರ್ ಹದನ ಹೇಳ್ತಿರ್ತಾರಪ್ಪಾ ಇ ಏನ್ರೀ ಮತ್ ಡೌಟ್ ಕೇಳ್ರಿ ಒಂದ್ ಬಂದ್ ಒಂದ್ ವರ್ಷ ಆತ್ ಒಂದ್ ಡೌಟ್ ಕೇಳಕ್ ಬ ಬರ್ತಿಲ್ಲ ಅಲ್ಲಿ ಹೆಣ್ಮ ಮಕ್ಳು ಬರ್ತರ್ಲಿ ನಿಮ್ಗ ನಐತಿ ಏನಂತಾರೆ
ಸರ್ಣ ಅವರು ಹೆಣಮಕ್ಳು ಸರ್ ಅದಕ್ಕೆ ಬರ್ತ ಅನ್ಬೇಕು ಹ್ಮ್
ಯ ಮಾಡ್ತಪ್ಪಾ
ನರು ಅರ ಹ್ಮ್ ಹ್ಮ್ ಹ್ಮ್ ಅವರು ಫಸ್ಟ್ ಬೆಂಚ್ ಅದ್ಕ್ ಹೋಗ್ತಾರೆ
ಹಹ ಬಕಿಟ್ಡ ಹಾಕಂತಾರ ಅವ ಏನ ತಪ್ಪಲ್ಲ ಅನಸ
ಸ ಅವ ಅವ ತಪ್ಪ ಹೇಳ ದಿವಸ ಇ ಅವ್ರ ಅಲ್ಲ ಮಾಡಸ್ ಗೀಸ್ ಕೊಡ್ತಾರಲ್ಲ ಅಂತ ಹೇಳೇಳಲ್ಲ ಬಟ್ ಅದೇ ಈಗ ಅವ್ರ ಹಂಗಗೆ ಅನ್ಕೊಂತರಾರ ನೀನ್ಂದ ಎರಡ್ ದಿನಂಗ ಅನ್ಕೊ ಎಲ್ಲಾರ ಹಂಗಗೆ ಅನ್ಕೊಂತಾರೆ ಇವ್ನ ಏನ್ ಇವ್ನು ಬಗೆಟ್ ಟಕತಾನ ಅಂತ ಅನ್ಕೊಳ್ಳಲ್ಲ ಮತ್ತೆ
ಅದಕ್ಕೋಸ್ಕರ ನೋಡಪ್ಪ ಹಾ ಯಾವ ಟೀಚರ್ ಊಟನುೂ ಮಾತಾಡಲ್ಲ ಅವ್ ಮಾತಾಡಿದ್ರೆ ನಾನು ಮಾತಾಡ ಹೋಗಲ್ಲ ಅವ್ರು ಮಾತಾಡ್ತಾರೇನಾ ಅವ್ರ ಮುಂದ ಮಾತಾಡ ಮಾತಾಡ ಧೈರ್ಯ ಅವ್ರಲ್ಲ ಅ
ಹೌ ಹಾ ಹಾ ಹ ಹೌದೌದ ನಾವ್ ಟೀಚರ್ ಹತ್ರ ಆಯ್ತು ನಿ ಕ್ಲಾಸ್ ಇಲ್ಲಿಲ್ಲ ದೋಸ್ತ್ ನಾ ಮೂರ್ ವರ್ಷ ಆಯ್ತು ಒಂದ ಅಲ್ಲ ಮೂರ್ ವರ್ಷ ಫಸ್ಟ್ ಇಯರ್ ಅಂದ ಹೋದವ ಸೆಕೆಂಡ್ ಇಯರ್ ಸ್ವಲ್ಪ ಸ್ವಲ್ಪ ಹೋದ್ವಿ ಕಾಲೇಜಿಗೆ ತಥರ್ಡ್ ಇಯರ್ ಅಂದ ನಾವು ಒಂದು ಅನ ಕ್ಲಾಸ್ ಕಿ ನೋಡ
ಪ್ರೆಸೆಂಟ್ ಆಗ್ಕ್ಸದ ಬರೋದಂಗ
ಪ್ರೆಸೆಂಟ್ ಅಲ್ಲ ನಮಗೆ ಕ್ಲಾಸ್ ಎಸ ಇಲ್ಲ ಬರ ಡ್ಯೂಟೀಸ್ ನಮಗೆ
ಅದೇ ಡೂಟಿ ಪ್ರೆಸೆಟ್ ಹಾಕದ ಬರೋದು
ಹಾ ಡ್ಯೂಟಿ ಪ್ರೆಸಂಟ್ ಆಗಿ ಬರದಲ್ಲ ಡೂಟಿ ಮಾಡಿ ಪ್ರೆಸೆಟ್ ಆಗಿ ಬರೋದು
ಡ್ಯೂಟಿ ಮಾಡ ಆದ್ಮೇಲೆ ಪ್ರೆಸೆಂಟ್ ಆಗ್ಬೇಕಲ್ಲ
ಹ್ಮ್ ಡ್ಯೂಟಿ ಇಗ ನಾಲ್ಕು ಗಂಟೆ ಮುಗಿತತ್ತ ಮೂರು ಗಂಟೆ ಲ್ಲ ಪ್ರೆಸೆಂಟ್ ಆಗ್ಬೇಕ ಬರಬೇಕ ನಿಮ್ದ ಎಷ್ಟು ಗಂಟೆ ಬೆಳಿಗ್ಗೆ ಕಾಲೇಜ್
ಒಂಬತ್ತಕ್ ಚಲೋ ಆಗತ್ ನೋಡಪ್ಪಾ ಐದಕ್ ಬಿಡ್ತಾರಬ್ಬ ಐದಕ್ ಸ್ಯಾಂಟ್
ಹೌದೌದಾ ಐದು ಕೊಡ್ತಾರ
ಹ್ಮ್ ಸಾಕ ಆಾಗಿಬಿಡೈತು ಐದ ಗಂಟೆ ತ ಯಾವಾಗ ಕುಂದರ್ತ ಕಾಲೇಜ್ನಿಗೆ ಅವ ಅವವಾಗ ಕುಂದಿರ್ತಿದಿಲ್ಲ ಈಗ ಕೊಂದಡದಪ್ಪನ್ಸರ್
ಹ್ಮ್ ಹ್ಮ್ ಹ್ಮ್ ಹ್ಮ ಹೌದೌದ ಹೌದಳ ಕರೆಕ್ಟ್ ಎಷ್ಟಂತ ಹೋಗ್ತೇಳ ಹಾ ಹ ಮತ್ ಸರಿ ಹ್ಮ್